ಮ ಕೃಷ್ಣ
ಚಲ ಮಾತಾಡಾ
ಹಲೋ ಊಟ ಆಯ್ತವ್ರ
ಅಮ್ಮ್ರಾನ ಎಷ್ಟನ ಕ್ಲಸ
ಐದು
ಏನು ಓದ್ತಿದ್ರ
ಏನುೂ
ಹೋಮ್ವರ್ಕ್ ಮಾಡಿದೀ್ರಾ
ಹಬರ
ಏನು
ನಿಂತ ಹಾ
ಓಮರ್ ಕೊಟ್ಟಿದಾರಾ
ಹೂ ಬ್ರೋ
ಏನ್ ಕೊಡದ
ಏನೇನ್ಬ್ರು ಕ ಕಿಕ್ಕಿಬರು
ಹಾ ನಿಮ್ಮಲ ಬಿತ್ತಿದ್ರಾ
ಹೂಬ್ರ
ಏನ್ ಬಿತ್ತೀರಾ
ಛಜಜಣ
ಎದು್ರಲೇ ಬಿತ್ತೀರಿ
ಹೆಚ್ಚಲ
ಎತ್ರ
ಹ್ಮ್
ನಾಟಾವ
ಹಾ
ಎಡಿ ಯಾವಾಗ ಹೊಓಡಿಬೇಕು
ಎಡಿತಾರಾನ
ಯಾವಾಗ
ಡ ಕೊ ವಿದುರ
ತೋಯದ್ರಾ ಎಷ್ಟ ಎಕ್ರ್ ನಿಮ್ ಅಲ್ಲ
ಯಡ್ಕ್ರ
ಎಡೆ ಎಡೆ ಕ ಚಜಿ ಬಿತ್ತರಾನ
ಹ್ಮ
ಈ ಈಸದ ಒಂದ್ ಮಳೆ ಬಂದದ
ಹಾ
ಒಂದ್ ಮಳ ಗೊಬ್ಬರ ಯಾವತ್್ ಗೊಬ್ಬ್ರ ಎಷ್ಟ ಹೇಳ್ತರ ಯಾವ್ದ ಹೆಸರ
ಹರ್ತ
ಗೊಬ್ಬರ ದಸರ
ಹಣ
ಗೊಬ್ಬರ ದೇಶರ
ಬೊಬ್ಬರು
ಹಾ
ಡಿ ಎ ಪಿ
ಡಿ ಎಪಿ ಗಬರ
ಹಾ ಪ
ಯ ಎಣ್ಣಿ ಹೊಡದ್ರ
ಇಲ್ಲ
ಯಾವ ಗಡಿ ಬ
ಯಾವ ಹೊಡ್ತರ್ ಬ್ರ
ಯಾವಾಗ ಹೊಡ್ತಿೀರಿ
ಗೊಚ್ಚಲ್ಪರ
ಇಸಂಬ ಹೊತ್ತಲ್ಲ ಆ ಬಗ ನೀ ನೀ ನಿಮ ತಮ್ಮ ನಿಮ್ ತಮ್ಮ ನೀನು ವಲ್ಕೋಯಿದ್ರ
ಹೂಬ್ರೋ
ನಿಮ್ಗೆ ಎತಾವ
ಹೂಬ್ರ
ಅವನೇ ಅವನೇ ತೊಗ್ಬಿಡ್ತರಿ ಹೊಲ್ಗ ಗಳ ಕುಂಟಿ ಎಡಿ ಬಿತ್ತದ ಗೊಬ್ಬ್ರ ಬಿತ್ತದ
ಹಬ್ರೊ
ಅವ ಕೂಡಲಯನ ಎಲ್ಲಾ
ಹ್ಮ್
ಮತ್ತ ಬೇರ ಅವಲ್ಕ ಹವತ್ತ ನ ಹೊಡ್ಯಕ
ಆ
ಬೇರೆ ಅವಳಕ
ಹ ತ
ಹ ಚೈಂತನ ಹೊಡ್ತಿ್ರಿ
ಆಣ
ಹೊಡತಿರ್ರುವಲ್ಲ ಗಳೆ
ಹ್ಮ
ಮತ್ತ್ ಎತ್ತಿಗೆ ಮ ಮಕ್ಕಸ್ತಿರ ಎಲ್ಲ
ಹ
ಎತ್ತಿಗೆ ನೀರ ಗೇರ ಕುಡಸಾಗ ಅದಕ್ಕೆ
ಹಾ
ಅದಕ್ ತಿಿನಾಕ್
ಹಾ
ಏನೇನ್ ಆಗ್ತರಿ
ಕಳಲ್ಲ
ಹ್ಮ್ ಮತ್ತ ಹ ಮತ್ತ
ಕಣಿಕಿ
ಕಾಳ ಇಡಲ್ಲ
ಇಡ್ತೊಬ್ರು ಮುಂಜೆ ಬ್ರೋ
ಹುಂಜಾಲ
ಹಪರಾ
ಎಷ್ಟ ಒಂದ ಒಂದ್ ಸರ ಎರಡ್ ಸರ
ಯಾರಷರ್
ಎರಡ್ ಸರ
ಹಏನು ಆಬ್ರ
ಯಾ. ಆಯ್ತಾ ಎತ್ತಿ ಎತ್ತಗೇಳೆ ಮೈಯ ತೊಳತಿರನೆಲ್ಲ
ಹಬ್ರ ವಾರ ವಾರ ತೋಯ್ತ ಒಬ್ರ
ವಾರ ವಾರಾ
ಹು ಬ್ರೋ
ಅದಕ್ಕೆ ಹಸಿ ಹಸಿ ಮೇವ ಹಾಕಲ್ಲಣ
ಶು ಬ್ರೋ
ಕ್ಕಾ
ಹಾ ಬ್ರೋ
ಬಂದಿಲಾನ ಅಶಿಮಗಾ ವಟ್ಟ್
ಹಾ ಆಗ್ತಿವ ಬ್ರೋ ಯವಾಗನ
ಯಾವಾಗಾನ
ಹ್ಮ
ಹೊಲ್ದಾಗ ಸೈದಿ ಬಂದದನಾ
ಹ ಹಾ ಬ್ರೋ
ಎಷ್ಟ ಬಾಳ ವಾಯಿ ಬಾ ಸ್ವಲ್ಪ ಪಡ್ಸಬೇಡ ಅದೇ ಐ ಐದು ನಿಮಿಷ ಅನ್ನರಾಗ್ ಇಪ್ಪ ನಿಮಿಷ ಆತ ಇಪ್ಪತ್ತು ನಿಮಿಷ ಆವಾ ಮಾತಡಿದ ತೊಂಬಾ ಯಾರದರ ನಂಬರ್ ಹಾಕ್ತಿನಿ ತಡಿ ಹನ್ನೆರ ನಿಮಿಷ ಹನ್ನೆಡ್ ನಿಮಿಷ ನಾ ರಾತ್ರಿ ಮನೆಗೆ ಹೋಗಿ ಹಚ್ಚತೇನಿ ಫೋನಿಂಗ ಅದೇ ಸೇದಿ ಎಣ್ಣಿ ಹೊಡದ್ರ ಒನ್ ಎಷ್ಟಾ ಎಷ್ಟಾ ಫೋರ್ ಥ್ರೀ ಟೂ ಒನ್ ಫೋರ್ ಥ್ರೀ ಟೂ ಒನ್ ಅ್ಯನ್ ಏ ಭರತನ ಹಚ್ಚಬೇಡಾ ಹ ಒನ್ ಫೋರ್ ಥ್ರೀ ಟೂ ಹಲೋ
ಹಏ
ಇದು ನನ್ ಲಾಸ್ಟ್ ನಂಬರ್ ಒನ್ ಫೋರ್ ಥ್ರೀ ಟೂ ನೆನ್ಪಿಡ್ತರಾ
ಹ್ಮ
ಒನ್ ಫೋರ್ ಥ್ರೀ ಟೂ
ಹಾ ಬ್ರೋ
ಒನ್ ಫೋ ಒನ್ ಫೋರ್ ಥ್ರೀ ಟೂ ಒನ್ ಫೋರ್ ಥ್ರೀ ಟೂ ನೆನ್ಪಿಡ್ತರಾ ನಂಬರ್ ನಿಮ್ಮ ಹೊಲ ಶದಿ ತಗದುರ
ಹು ಬ್ರೋ
ಎದ್ರ ಎತಗ್ರಿ ನಮ ಸ್ವಲ್ಪ ಹೇಳ್ತೀರಾ ನಮ್ಮೂ ಹೇಳ್ತಿರ ಎದ್ರ ಎದರ್ಲೆೇ ತೆಗ್ದರಿ ಹೊಲ ಶದಿ
ಸಜಿ ಎತ್ತ ಲೇ ಹೊಡದಿವಿ
ಎತ್ತಿಲೇ ಹೊಡದ್ರೀ
ಹು ಬ್ರೋ
ಹೇ ಬಂದದಾನ ಆ ಎ ಹತ್ತಿ ಹತ್ತಿ ಬಂದದ ನಿಮ್ಮ ಹೊಲ್ದಾಗ
ಬಂದಿಲ್ ಬ್ರೋ ನಾ ಬಂದವಾ
ನೀರ ನೀರ ಬಿಟ್ಟರ ಇಲ್ಲ
ಬುಟ್ಟಿವಿ ಬ್ರೋ
ನೀರ್ ಬುಟ್ಟಿರ ಎದ್ರಲ್ಲಿ ಪೈಪ್ ಹಚ್ಚರ ಪಿಂಗಲರ್ ಹಚ್ಚಿರ್
ಪಿಂಕ್ಲರ್ ಬ ಅಬ್ಬ
ಪಿಂಗಲರ್
ಹ್ಮ್
ಅದೇ ಹನಿ ಹನಿ ನೀರಾವರಿ
ಹಾ ಬ್ರೊ
ನೀರಾವರಿ ಆದಧಯ ಮಲ
ಹ ಭ್ರಾ ಡ
ಎರಡು ಮೂೋಡ್ರಕ್ಸಿರಾನ
ಹ್ಮ
ಮೋಟ್ರ ಆಾಕ್ಸ್ರ ಏನ ನೀರ್ ಬಿಡ್ತರ ಏನ ಕ್ಯಾನಲ್ ತೋತರಿ
ಕಾಣ ಆತ ಚಪ್ರ
ಹಲವಾ
ಹ್ಮ್ ಬರೋ
ಕಾನಲ್ ಊಟ ಏನ ಮಾಡಿಲ್ಲ ಬ್ರೋ ಅದೇ ನಿಮ್ಮ್ ಹೊಲ್ ಬಗ್ಗೆ ನಿಮ್ಮ ಎಷ್ಟ್ ಎಕರೆ ಇದವಲ್ಲ
ನಂಬುದು ಎರಡು ಹೇಕಿರಯ
ಎರಡ್ ಎಕ್ರ ಮತ್ತ ಎಲ್ಲ ಪಾಲಿಗೆಲ್ಲಿ ಹಾಕಂದ್ರ ಅನ್ವಲ್ಲಾ
ಇಲ್ಲಪರ ಎಲ್ಲ ಹ್ರ
ನೀವು ಒಟ್ಟು ನಿಮ್ಮ ನಿಮ ಾಣಗಳು ಸೇರ್ರಿಸಿ ಏನ್ ಸಣ್ಣ ಸಣ್ಣ ಪಟ್ಟ್ಯವೇನ ಎರಡು ಒಂದ್ ಎಕ್ರ ಅದವಲಾ
ಯಾರ್ದು ಕರ್ಷಿಯ ಒಬ್ರು
ಈ
ಅಲ್ಲಬ್ಬ್ರಾ
ಅದೇ ಬ್ರ ನಿಮಮ್ಮ ಹೊಲಾ ಏನ ಚಜಜೆ ನ್ಯೂಯಾರ್ಕ್ ಹೋಯತರ ನ ಚಂಡೆ ಆಡ್ತರ ರಶ ರಶಿ ಕಣಿಕೆ ಬ್ಯಾಡ ನೀ ಮಗ
ಬೇಕ ಬ್ರೋ
ಮತ್ತ್ ಮತ್ತ್ ಹೆಂಗರಬ್ರ ನೀವು ಚೆಂಡಿ ಆಡ್ತೀರ ಅಂತ
ಹಂಗ ಚಂಡ ಹರ್ತಿಬ್್ರ
ಆಂಧ್ರಾ ಅವಂಗ ಚೆಂಡೆಡ ಪಡದು ಒಲಾ ಕಪ್ರದ ಪಡರ ಅಂಗ ಚೆಂಡಳ ಪ ಇ ಹೊಲಗಳು ಚಜ್ಜಿ ಹಸಿದ್ದ ಕೊಯ್ಬಾರ್ದ ಅದು ಪೂರಾ ಬಡ್ಡಿಿಗೆ ಹಚ್ಚಿಿಕೊಯ್ದ್ರ ಹಂಗಾದ್ರೆ ಹೊಲ ಕಪ್ರ ಹತ್ರ ಬಡಿಯಲ್ಲ ನೀವು ಏನ್ ಮಾಡ್ತಿರಿ ಗೊತ್ತನ ಚಂಡಿಗೆ ತೆನ್ನಿ ಅಷ್ಟು ತಕೊ್ಬ ಬಿಡ್ತರಿಿ ನೀವು ಹಂಗ ತೊಕಂದರು ಹಂಗ ತೊಕಂದ್ ಹೊಲ್ಲಗಳು ಕಾಪ್ರತ್ ಬಿಡತಬರು ಅದ್ಕ್ಕೆ ನೀವ ಏನ್ ಮಾಡಕ್ ಗೊತ್ತಾ ನೀವು ಬಡ್ಡಿ ಸರ್ ಕೊಯ್ಕಂದಗೆ ನೀ ಒಣಸ್ಬೇಕು ಆಮೇಲೆ ಸೂಡ್ ಕಟ್ಟ ಆಮೇಲೆ ಮುರಿಬೇಕು ನೀವು
ಹಾ ಹಾ ಅಪ
ನೀವು ಹೆಂಗ ಮಾಡಿದ್ರ ನಿಮ್ ಮಲಾ ಕಪ್ರತೆ ಬೆಳತಿರ್ ಮುಂದಕ್ಕ ಚಜಿ ಬೆಳದ ಎಲ್ಲ
ಬೈಚ ಬ್ರ
ಗೊಬ್ಬರ ಗೊಬ್ಬ್ರ ಹಾಕಿ್ರಿ
ಯ ತಾಯ್ಕಾರ್ ಬರು ಹೋಬ್ರೋ ಆಬೋ
ಶೀಲ
ಎಷ್ಟಲ
ಹಾ
ಎಂತ ಕೇಳಲ್ ಆಯತರ್ಬ್ರ
ನಿಚಲಾ
ಹೂಂ ಬ್ರೊ
ಅಷ್ಟು ಅದಕ್ಕ ಏನ್ ತಗದ್ರ
ಹ ಅ
ಏ ಮನಗ್ ತಗದ್ರ ಏನ್ ಎಲ್ಲ ನಿಮ್ ಮೊದ್ಲಾಗ ಯಾವನ ಗಿಡಗಳ ನಡ್ಸಿರಾನ ಗಿಡಗಳ
ಹಬ್ರ
ಯಾವ ಗಿಡ ನಡೆಸಿದೆ
ಮನ್ಗಡೋಗ ಒಬ್ರ
ಮಾನಕ
ಇಲ್ಲೊಬ್ರು ಆಗಿದ ಎಣಸ ಗಂಂಡಿ ಒಬ್ರು
ಯಾವ ಸೈಮನ್ಕ ಹುಲಿಮನ್ಕ
ಆಬ್ರ
ಸ ಮನಿಕ ನ ಹುಳಿಮನಿಕ ಬ್ರೋ
ಸೈಮನ್ ಕೆಪ್ರಾ
ಸೇಮನ್ಕ ಮಾರರ ನೀವೇ ತಿಂದ್ರ
ಆರ
ಮಾರಿದ್ರ ಎಲ್ಲ
ಮಾರ ಬರೋ
ಯಏಕ
ಹ ಒಬ್ಲಕ್ ಬಾ ಮನೆಯನರಿಗೆ
ಏನ್ ಬೇಕು
ಆ
ಮಣ್ಣನ ಬ್ರಕ್ ಅಪರ
ಹಬ್ರು
ಆಯ್ತಾ ನಿಮ್ಮಲ್ಲ ಬೇರಾರ ಯಾರನ ಪಾಲಿ ಕೊಡ್ತರ ನೀವೇ ಮಾಡ್ತ್ರ
ನಾವೆ ಮರ್ತು ಬ್ರೋ
ನೀವೇ ವಾಲಕ್ಕ
ಹಬ್ರ
ಬೇರಾರ ಯಾರ ಪಾಲಿಗೆಲಿ ಹಾಕ್ತಾರ ಕೇಳ್ತಾರಲ್ಲ ಅವರು ನಿಮ್ಮರು
ಇಲ್ಲ ಬ್ರರು ಯ ತೊಳದರು
ಏನಮ್ಮಪ್ಪಂತೂರು ಮ
ನಿದ ಯಾವಾರೊಬ್ರ
ನಮ್ದ ಶಾಪರಪುರಂ ಬ್ರೋ
ಹಾ ಹಬ್ಬ್ರ
ಇದು ಎಷ್ಟನನ್ ಕ್ಲಾಸ್ಬ್ರನು ಐದಾ
ಹ್ಮ ಹಾ
ಶಾಲೆ ಹೊಂಟಿದರ
ಊಬ್ರ
ಹ ಎಶನಕ್ಕ ಅದ ಕ್ಲಾಸ್ ಎಲ್ಲ ಚೆನ್ನಾಗ್ ಹೇಳ್ತಾರ ಹ್ಮ ಯ ಶಾಲೆಯಲ್ಲಿ ನಿಮ್ದು
ಹಾ ಗೌರ್ಮೆಂಟ ಬರ
ಗರ್ಮೆಂಟ್ ಸರ್ ಕ ಸ್ಕೂಲ ಮತ್ತೆ ಎಲ್ಲಾ ಬೆಳೆ ಳೆ ಎಲ್ಲಾ ಚೆನ್ನಾಗಿ ಬಂದಾವ
ಹಬ್ರೊಂ
ನಿಮ್ ಹೊಲದಲ್ಲಿ ಏನ್ ಹಾಕಿದೀರ.
ಹತ್ತಿ
ಹಾ
ತೊಗರಿ.
ಅದಕ್ಕೆಲ್ಲಾ ಸದ್ದಿ ಗಿದಿ ಎಣ್ಣೆ.
ಹ್ಮ್ ಬ್ರೋ ಹ್ಮ್ ಬ್ರೋ
ಈಗ್ ನಿಮ್ ಕಡೆ ಮಳೆ ಇದೇನ ಇಲ್ವಾ.
ಇದೆ ಬ್ರೋ
ಅದೆ ಇಕಡ್ ನಮ್ ಕಡೆ ಏನ್ ಮಳೆನಿಲ್ಲ ಏನಿಲ್ಲ ಒಂದ್ ತಿಂಗಳ ಆಯ್ತು ಬೆಳೆಗ್ಗೆಲ್ಲ ನಾಶ ಆಗ್ತಿದೆ.
ಹ್ಮ ಬ್ರೋ
ಅದಿಕ್ಕೆ ಕೇಳಿದ್ದೀವಿ. ಊಟ ಆಯ್ತಾ ನಿಮ್ದು.
ಹ್ಮ್ ಬ್ರೋ
ಇವತ್ತ ಹೋಗಿದ್ರಾ ಶಾಲೆಗೆ.
ಹ್ಮ್ ಬ್ರೊ
ಹ್ಮ್ ಮತ್ತೆ ನಿಮ್ಮೂರಲ್ಲ ಏನೇನ್ ನಡದಿದೆ.
ಹಾ ಬ್ರೋ
ಊರಲ್ಲ ಏನೇನ್ ನಡದಿದೆ.
ನಮ್ಮ ಊರಲ್ಲಿ.
ಹಾ
ಹಬ್ಬಾ ನಡದಿದೆ.
ಯಾವ ಹಬ್ಬ.
ಅಲೈ ಹಬ್ಬಾ
ದೇವ್ರು ಕುಂತಿದ್ದವೇ
ಹ್ಮ್ ಬ್ರೋ
ಹ್ಮ್ ಹ್ಮ್ ಎಷ್ಟ್ ದಿನ ಆಯ್ತು ಕುಂತು.
ಹ ಬ್ರೋ
ಎಷ್ಟ ದಿನ ಆಯ್ತು ಕುಂತು.
ನಿನ್ನೆ ಕುಂತವ ಬ್ರೋ
ಹ್ಮ್ ಹ್ಮ್ ಅಲ್ಲ ಎಲ್ಲ ಚಲೋ ಚ ನಡದ್ದಿದೆ ಏನ್ ಜಗಳ ಪಿಗಳ ಆತವ್.